ಹಾ ಕೆಳಸ್ತೆ.
ಹೇಳ್ರಿ ಮಲ್ಲಿಕಾರ್ಜನ್ ಗಾಣಿಗಿರ.
ಹ ಏನ್ ನೀವ್ ಹೇಳ್ರಿ ಸಮ್ ಸೋಮನಾಥ್ ಸೋಮನಾಥ್.
ಏನಪ್ಪಾ ಬಾಳ ದಿನ ಆಯತ ಪೋನ ಹಚ್ಚಲಿಲ್ಲ ಏನಿಲ್ಲ.
ನಾ ಸ್ವಲ್ಪ ಇಲ್ಲಿ. ಎಕ್ಸಾಮ್ಲ್ ಅಲ್ ಬ್ರೋ ಸಮಸ್ಯೆದಾಗಿ ನಾ ಇದ್ದೆ ಅದಕ್ಕೆ ಅಚ್ಚಕ್ಕಾಲಿಲ್ಲ. ಹಾ ಊರಿಗಿ ಹೋಗ್ಬೇಕುಂತ ಐತನಿ ನಾಳೆ ಹೋಗ್ ಹೋಗಬಕ್ ಇವತ್ಗಡೆ ಉಕ್ಕಿದಿ ನಾವು ಒಬ್ರಸರ್ ಸೂರೀಟಿ ಕೊಡವಲ್ರ ಅದಕ್ ಕುಂತ.
ಯ ಸರ ಮಾತಾಡ್ಸನವು.
ಅವರು ಡಿಕಾ ಪಟೇಲ್ ಸರ್ ಅಂತಪ್ಪಾ ನಮಕ ಅವರು ಸ್ವಲ್ಪ ತಲಿತನ ಜಾಸ್ತಿ ಅವ್ರು. ಹ ಅದಕ್ಕೆ ಈಗ ಹೆಂಗಾರು ಒಂದ್ ಕ್ಲಾಸ್ ಬಿಟ್ಟು ಬಂದ್ಬಿಡದು ನಾಳೆ. ಆ ನಿಮ್ ಕಾಲೇಜ್ ಎಂಗ ನೋಡಪಾ ಹ್ಮ.
ಅವಾಗ ಅಡ್ಮಿಶನ್.
ಹೌದ್ರಾ. ಎಷ್ಟಂತೆ. ಪೀಸಾ.
ಇ ಅದೇ ಮೂವತ್ತೆಂಟ ಸಾವಿರದ ಚಿಲ್ಲರ್ ಸೀಟಿ.
ಹಂಗನ್ ಚರ್ಬತ್. ಸೂರಟಿ ಬರ್ದ ಮತ ಸ ಅ್ ಜಾಸ್ತಿ ಇರ್ಬೇಕ ಸತ್ತಲ್ಲ ಇಲ್ಲ.
ಡ್ರಾಪರ್ನಾ ಡ್ರಾಪರ್ ಮಗ ಇದು ಅವಗೆ ಹತ್ತಿತ್ತು.
ಹ್ಮ್ ಹ್ಮ್
ಅದಕ್ ಇನ್ನೊಂದ್ ವರ್ಷ ಕುೂಂತ ನೋಡಿಕ್.
ಹ್ಮ್
ಅದೇ ಅವನೀಈಗ ಏನು
ಎಲ್ಲಿದ್ದ್ರೀ ಈಗ.
ಈಗ ನಾವು ಇಲ್ಲೇ ಕುತ್ತಿದೆವಲರ್ರಿ ಪ್ಯಾಂಟ್ಣಗಿ ಮ್ಯಾಗ.
ಹ್ಮ್ ಹೌದಾ.
ಹಾ
ಹ್ಮ್ ಏನು ನೀಮ್ ಕಾಲೇಜ ಹಲ್ಲತೀರಿ ಏನದ ಚಲೋ ಅದ ಕಾಲಜ ಹೇಳಿ ಮತ್ತ. ಹಾ ಇಲ್ಲ ನಂತ್ರ ಟೀಚರ್ಸ ಎಲ್ಲಾ ಟೀಚರ್ಸು ಅದ. ಒಬ್ಬ್ರಟ ಇದ್ದ ಒಬ್ಬ್ರಟ ಇದ್ದಿದ್ದಿಲ್ಲ ಅಷ್ಟ ಆಕಾಶ ಅಂತ. ಈ ಬಂದಿದಾರ ಪ್ಯಾಥಾಲಜಿ ಅಂತ ಹೇಳ್ತಾರ ಅವ್ರ ಈ ಬಂದಿದಾರ ಅವರು. ಇಷ್ಟು ದಿನ ಅವರು ಇದಿದ್ದಿಲ್ಲ ಮತ್ತೊಲ್ಪ ಸರಿ
ಹ
ಚ ಸ ಇದ್ರು ಕ್ಕ ಟಿಚಿಂಗ್ ಎಲ್ಲಚ್ಚನ್ ಕದಾ ಊರಗ ಅಕಡೆ. ಎಲ್ಲಾ ಯಾವದೇ ಕೋರ್ಸ್ ತಗೊಂಡ್ರರು ಎಲ್ಲಾರು ಚೆನ್ನಾಗಾರ ಇಷ್ಟು. ಹಾ ಇದೆ ಹೆಂಗ. ನೀ ಒಟ್ಟ ಹಸಿ ಕಿಲ್ಲ ಬೆಳಕೊ ಬೆಳೆಸ್ಬೇಕು ಓದ್ ಚೆನ್ನಾಗ್ ಓದ್ಬೇಕ ಕಿಲ್ಲೇ.
ಹ್ಮ
ಹ ಅದಾದ್ಮೇಲೆ ಬೇಕ ಎ ಎಫ್ ಎಕ್ಸಾಮ. ಬ ಬ
ನಾ ನಿ ಕಂಪಿಟ ಎಾಮಓದು ಸಕಲ್ಲಾ ತಿ ಹ್ಮ್ ಅವ ನೀಗ್ ಪೊಲೀಸ್ ಮಾಡದಪ್ಪ ಪೊಲೀಸ್ ಮಾಡಕಂತಂಗ ಕಾಯಸದ
ಹ್ಮ ಮಾಡಿಸಿ ಇದನ್ನ ಆದ್ಮೇಲೆ ಬರ್ತದ ಎಲ್ಲ
ಓದ್ಬೇಕಲ್ಲಪ್ಪ ಅಲ್ಲಿ ಚೆಂದ ಅಲ್ಲಿ ಮ ಅಲ್ಲಿ
ನಿರಮರ
ಹತ್ತು ಸ ರೂಪೆ ಕಟ್ಟ ಬುಕ್ ಹದನ ಸಾವ ರೂಪೆ ಕಟ್ ಬುಕ್ಸ್ ದರ್ಶ ನ ಎಲ್ಲಾ ಕಡಿಂದ ಓದಿಸ್ಲ ಏ ಓದ್ತನು ಏನ್ ಬಿಡ್ತಾನ ತಿಳಲದ ಯಾವಾಗ ನೋಡಮ ಮಾಡ್ಕೋದು ಕುಡ್ತನಪ್ಪ ನನ್ ಮಗ
ೌ ಕೊಡ್ಸನ್ರು ಓದ್ತಾರ ಎಲ್ಲಾ
ಇಲ್ಲ ನಂಬಲ್ ನ ಮ ಹದಿನೈದು ಸಾವಿ ರೂಪಾಯಿ ಬುಕ್ ತರ್ಣ ಏನ್ ನೋ್ತ ಅಂತೇಳಿಲದಂಗ ನ ಅ ಬಿೀ ಹ್ಮ್ ಕಾಂಪಟಟ್ಿಸಲಿ ಬುಕ್ತಾರಸ ನ ಅದನಿ ಚರ್ಕೋಟ್
್ಮ್ ಅಯಾವತ ರ್ಶನ ಅಂದ್ರೆ ದ್ತನ ಅಂತ ಇರ್ತ
ಏನ್ ತರಿಸಸ್ತಾನೋ ಎಲ್ಲಾ ತರ್ಸ್ತಾನ ತರ್ ಇರ್ತಾನ ಅನ್ಸಲಿ ಬಿ ಹುದದಲ್ಲ ನೋಡಿಲಿಲ್ಲ ನ ಬುಕ್ ತೆಗೆಗೋದು
ಕಡೆ ಆಟ ಓದತಾನನು ನೀವು ಓದಲ್ಲ ಅಂತ ತಿಕೋಬೇಕವ
ಏನಪ್ಪಾ ನಾರ ಅವ ಕನ್ಸಟ್ಟಿನಿ ನಮ್ಮ ಮಗ ರಾಜುಗೌಡ ಆ್ಯಾಗ ದ್ತನಪ್ಪಾ ಮುಂದ ಹೆಸರು ಮುಂದರ್ತಾನ ಏನ್ ಮಾಡ್ತವ ನ್ ಬಿಡತನಪ್ಪಾ ಅವು
ಹಂಗ ಮತ್ತ ಡಿಸ್ ಒಟ ಹಂಗ ಹಂಗ್ ಮಾಡ್ಬಾರಡ್ದು ಒಟ್ಟ ಒತ್ತು ಓದ್ ಓದು ಅಂತಂದ ಸ್ವಲ್ಪ ಪ್ರಶೋನೆ ಮಾಡ್ಬು
ಅದೇ ನಾ ಹೊಟ್ಟ ಅವನಿಗೆ ಇ ಓದ್ ಓದ್ ಅಂತ ಕೋರ್ಸ್ ಮಾಡಲ್ಲ ಅವ ಅವನಿಗೆ ತ ತಿಳ್ಕೊಂಡು ದ್ತಾನೋ ಏನ್ ಮಾಡ್ತಾನೋ
ಹಾ ಒಟ್ಟ ನಿನ್ ಹೆಸರು ಬೆಳೆಸ್ತಾನ ಒ ತಳಿಸಕೊಡ್ ಏನದನ್ನ
ನಪ್ಪಾ
ಏ ನಮ ಆತರ ನ ಇಲ್ಲ ಅಂತ ಸ್ಟಾರ್ಟಿಂಗ್ ಮತ್ತೆ ಇತ್ತಲ್ಲ ಆತರ ಇಲ್ಲ ಒಂದ್ಸಲ ಬುಕ್ ಬರಯಕ್ ಕೊಡ್ತಾರ ಒಂದಂದು ಇಲ್ಲ ಅಂದ್ರೆ ಸ್ವಲ್ಪ ಹಂಗ ಜಾಸ್ತಿ ತಸತ್ರ
ನ ಮಗ ಮ ನಮ್ಮ ಮಗ ಮದ್ಲಿ ಸರ್ಕಿಟ ನ
ಹೌದಾ ನಾರ್ತ ಇನ ಸತ್ತಿನ ಹಗೆ
ಹೇಳ ಹೇಳ ನೀ ಸ್ವಲ್ಪ ಜಡೆ ಮಾಡ್ಬೇಡ ಕಾಲೇಜ್ನಾಗ ನಿಮ್ಮ ಅಪ್ಪಂದ ಸ್ವಲ್ಪ ಹೆಸರಸ
ಹಾ ಅದನ್ನೇ ಹೇಳ್ತೀನಿ ಸರ್ಸು ಗೊತ್ತದಾರ ಅಲ್ಲಿ ಅವ್ರಲ್ಲೋ ಹೇಳ್ತನಿ ನಮ್ಮ ಜೂನಿಯರ್ಸ್ ಅವ್ರಿಗೆ ಗೊತ್ತದ ಅವ್ರಿ ಹೇಳ್ತೀನಿ ಅವಲ್ಲಿ
ಹ್ಮ ಂ ಹೇಳು ಸೀನಿಯರ್ಸಿಗ್ ಭೀ ಹೇಳು ಅನಿ ಕಣಕ್ ಹೋಗಬಳಪ್ಪ ಮದ್ಲೆ ಮಾಸಿಕ ನೋಡ ಚ ನೋಡ ಅಂತ ಹೇಳು
ಹಾ ಹೇಳ್ತೀನಿ ಹತಿನಿ ಹಾಸ್ಟೆಲ್ ಊಟ ಎಲ್ಲಾ ಚೆನ್ನಾಗಿರ್ತತೆ ಅದು ತಿಂಗಗಳಗ ಒಂದ್ಸಲ ಮೂರ್ ಸಾವಿರದ ಚಿರ ಬರ್ತ ಒಂದ್ಸಲಲಿ ಹೆಚ್ಚು ಕಮ್ಮಿ ನಾಕ್ ಸಾವಿರ ಬರ್ತಾನ ಬರ್ತ ದ ಅಂತ
ಹಾ ಟಕ್ಕಾ ಕುೂಡಾಾಸ ಕ ಮಹಸೂಸ ಚಲ ದು ಊೆ ಚಲೋ ತ ಮೆ ಪುರ ಗಾ ಇಲ್ಲ
ಲ ಅಷ್ಟೇ ಚಲೋ ಇರಲ್ಲ ಆದ್ರೂ ಅದನ್ನ ಸ್ವಲ್ಪ ಒಟ್ಟಿಗೆ ಸದ್ಯ ಕರ ಚಲೋ ಇ ಇ ಬಿಸಿ ಇದ್ದಾಗ ಬಿಸಿದಾಗ ಚೆನ್ನಾಗಿರುತ್ತ ಹಾರಿ ತಂದ್ರೆ ಸ್ವಲ್ಪ ವಚ್ಚನಾಂಗರಲ ಅದೆ
ಆ ಆರ್ ಎಫ್ ಎಲಕ್ಕ ರೊಕ್ಕ ಕೊಡ್ತಾರಪ್ಪಾ ರೊ ಬಿಸಿ ಬಿಸಿ ಊಟ ಕೊಡ್ಬೇಕಂತನ ರೊಕ್ಕ ಕೊಡ್ತೇವ ನವು
ಕೊಡ್ತಾರ ಆದ್ರ ನಾವು ಅವ್ರರು ಹಂಗ ಮಾಡ್ತಾರ ಏನ್ ಮಾಡಕ್ ಬರ್ಲ್ಲ ಹೂ ಅಂತ ಸುಮ್ ಬಿಟ್ಬಿಡ್ತ
ಏನ್ ನಮ್ಮ ಮಗ ತಾಳಕಮ ಬಿಳ್ಕೊ ಆಗಲ್ಲ
ನಡೀತೈತಿ ಹಂಗೇನ್ ಮಾಡಲ್ಲ ಅವ್ರು
ತಿಳಿಸಿ ಹೇಳು ಸ್ವಲ್ಪ ನೀನೇ ಅಲ್ಲಿ ಇಲ್ಲಿ ಆರಾಗಿದ್ರ ಹಂಗ ಮಾಡಾಡದಪ್ಪ ಸೀನಿಯರ್ ಆಗತಿ ಜೂನಿಯರ್ ಹೇಳ್ಬೇಕು ನೀನು
ಹಾ ಹೇಳ್ತನಾ ಬರ್ತನ್ಲಾ ಬಂದಂಗ ಅಂದ್ರ ಎಲ್ಲ ಹೇಳ್ತೀನಿ ಅವ್ ಹೆಂಗಿರ್ಬೇಕು ಏನೇ ಅಂತ ಎಲ್ಲ ಹೇಳ್ತೀನಿ
ಹ್ಮ್ ಅದ್ ನಂಬರ್ ಕೊಡ್ತೀನಿಂಗ ಮಾತಾಡೋಲ್ಲ ಏನಂದ ಕಾಲೇಜ್ ಹೆಂಗಿರಬೇಕು ಹೇಳುಕೊತ ಹೇಳು ಅವ್ನಿಗೆ
ಹಾ ಆಯ್ತ್ ಆಯ್ತು ಹೇಳ್ತೀನಿ ಹೇಳ್ತನಿ
ಜಾಸ್ತಿ ಆಗದ ನಾಕ್ ಲಕ್ಷ ಎಂಟ್ ಲಕ್ಷ ಮತ್ತ ಅದಷ್ಟು ಕೊಡತ್ ಎಲ್ಲಿ ಇಲ್ ಕಲಿಯದೇ ಅಲ್ಲಿ ಕಲಿತಾನೆ ಓಕೆ ಆದ್ರೂ ಅಲ್ಲಿ ಏನ್ ಮಾಡ್ತಾರ ಗೊತ್ತು ಧಾರವಾಡದಲ್ಲಿ ಇದನ್ನ ಕಾಂಪಿಟೇಟ ಎಕ್ಸಾಮ್ ಸ್ಪರ್ಧಾತ್ಮಕ ಆ ಪರೀಕ್ಷೆಯಾಗ ಸ್ವಲ್ಪ ಒತ್ತು ಕೊಡ್ತಾರಲ್ಲಿ ಇಲ್ಲೇ ಮಾಡ್ದ ಗೊತ್ತು ಬೇರೆ ಈಗ ಅದ ಸಿ ಜಿ ಪಿ ಅಂತ ಬರ್ತದ ಅದಕ್ ಅದರ ಸಲಗಾದ್ರರು ಅದಕ್ ಓದತಾರೆ ಇವ್ರೆಲ್ಲ ಇಲ್ಲ
ಅದು ಎಮ್ ಎಸ್ ಸಿ ಎಸ್ ಸಿ ಮಾಡ್ಸ್ಬೇಕಂತ ಇಲ್ಲ ಅಂತಾಗಾ ಬಿ ಎಸ್ ಸಿ ಬರೋದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾನ ಅಂತ ತಲೆಯಾಗ ಇಟ್ಟೀನಿ ಏನ್ ಮಾಡ್ತಾನ ಏನ್ ಬಿಡ್ತಾನ ಅಂತ ಸಾಕಕ್ ಸಾಕಪ್ಪ
ಹೇ ಮಾಡ್ತಾನ ಹೇಳು ಅವ್ನು ಓದಕ್ ಮಾಡ್ತಾನ
ಅವ್ ಯಾವಾಗಲ್ಲೂ ಬುಕ್ ಹಿಡಿದು ನೋಡಿಲ್ ಏನತಕ್ಕ ಅಂದ್ರೆ ಪಾಸ್ ಹತಂಗ ಬಿಡು ಫೇಲ್ ಏನ್ ಆಗಲ್ಲ ಒಟಾ
ಹ್ಮ್ ತರಗತಿ ತರಗತಿ ಕೇಳ್ತಾನಲ್ಲ ತರಗತಿ ಕೇಳಿದ್ದ ಪುರ್ ಹೆಂಗ ಕಳ್ತಾನ ಹಂಗ ಬರಿತಾನ
ಯಾವ ತರಗತಿಯೋ ಅಮ್ಮ ಕ್ಲಾಸಿಗೆ ಹೋಗಲ್ಲವಾ ನನ್ನ ಪ್ಲೇನ ಕ್ಲಾಸಿಗೇ ಬರಲ್ಲ ಓಟಾ
ಹ್ಮ್
ಕೂದಲ್ಲ ಬೆಳಿಗೆ ಅವ್ನು ಅಷ್ಟು ಓದಿ ಓದಿ ಏನ್ ಮಾಡ್ತಾನೋ
ಈಗ ಓದ್ ಬಿಟ್ಟ ಈಗ ಎಲ್ಲ ಓದದು ಬಿಟ್ಟು ಎಲ್ಲ ಮಾಡತಾರ ಓದನ್ ಮಾಡಲ್ಲ
ಹಾ ಹೌದು ಏನ ಮಾಡ್ ಟೆಕ್ನಾಲಜಿ
ನೀ ನಾ ಐತಿಲ್ಲ ಐತಿಲ್ಲೇ ಎಂಟು ನಿಮಿಷ ಎಂಟು ನಿಮಿಷ